ಓ ದೇವ್ರೇ ಯಾಕ ಈ ರೀತ ಐತೆ ಐ ಮತ್ತೆಂತ ಒಂದು ಗೊತ್ತಿಲ್ಲ ಕಣ್ರಿ
ಹ ಏನ್ ಮಾಡೋದು ಇತರನೇ ಆದ್ರೆ ಆಗಲ್ಲ
ಇ ತರನ ಏನ್ರೀ ಮಾಡೋದು? ಅಲ್ಲಾ ಕಣ್ರೀ ನಾವ್ ಇಷ್ಟ್ ಇಸ್ಟೊಂದು ಕಷ್ಟಪಟ್ಟು ಮಾತಾಡ್ದೀವಿ ಹೆ ಇಷ್ಟಪಟ್ಟು ಮಾತಾಡ್ತೀವೀ ಅದೇ ಇದಿಂಗ್ ಮಾಡ್ತಿರ್ಲಿಲ್ರಿ
ಇಂಗ್ ಮಾಡ್ತಿ ಏನ್ ಮಾಡೋದು ಮತ್ತೆ ಮಾಡ್ತನೇ ಇರ್ಬೇಕು
ಮಂತೀರಾ
ಹ್ಮ್ ಹ್ಮ್ ಹ್ಮ್
ಹ್ಮ ಹಲೋ
ಮಾತಾಡದ್ನೇ ಮಾತಾಡ್ಬೇಕು ಅಂತಿದಿರಾ
ಏನು ಕೆಳ್ಸ್ತಿಲ್ಲ, ಹಾ ಇವಾಗ ಕೆಳ್ಸುತ್ತೆ ಹಾ ಕೇಳ್ಸ್ತಿದೇ
ಹೇಳ್ತಾ ಇದಿಯಲ್ಲ
ಹ ಹ
ಮಡ್ಬೇಕಲ್ಲ ಅಂತ ಹ್ಮ
ಹ್ಮ್ ಅದೇ ಮಾತಾಡ್ಬೇಕು
ಅದು ನಿಜನೇನ್ರಿ ಕೈ ನೀಟ್ಕ ಕುತ್ಕೊಳ್ರಿ ಮಾತಾಡಕ್ ಏನ್ರರಿ ಕಷ್ಟ ನಿಮ್ ಬಾಯಲ್ ತನೇ ಮಾತಾಡೋದು
ಹಾ ಕೈಯ ನನ್ ಮಗ್ ಅದೃನ್ ಇಟ್ಕೊಂಡಿದೆ
ಮ್ ಮಗನ್ ಇಟ್ಕನ್ಡಿದೀಯಾ? ಇಲ್ಲ ಫೋನ್ ಯಾಕೆ ಟಚ್ ಮಾಡ್ತೀರಾ ಅದು ಅವಾಗವಾಗ್ ಕಟ್ಟಗ್ ಬಿಡುತ್ತೆ
ಫೋನ್ ಏನು ಟಚ್ ಮಾಡಿಲ್ಲ ಅದು ಇದ್ದಂಗೆ ಕಟ್ ಆಗುತ್ತೆ ಏನಂತಾನೆ ಗೊತ್ತಿಲ್ಲ
ಅಂಗಂತೀರಾ?
ಟೆಕ್ನಿಕಲ್ ಇಶ್ಯೂ ಪ್ರಾಬ್ಲಮ್
ಅಂಗಂತೀರಾ
ಹ್ಮ್
ಹ್ಮ ಮತ್ತೆ ಬನ್ನಿ ಬೆಟ್ಟಕ್ ಹೋಗಮ್ ಒಂದಿನ
ಹಾ ಬರ್ತೀ
ತಣ್ಗಿರುತ್ತೆ
ಹಾಮ್
ನೆನಪುಕೆಲ್ಲ ಉಳಿಯುತ್ತ ನೆನಪುಗಳು ಶಾಶ್ವತ
ಶಾಶ್ವತ ಯಾವಾಗ ಹೋಗೋಣ
ಯಾವಾಗ ಹೋಗೋಣ ಹೇಳಿವ
ಹೋಗ್ಬೇಕಂದ ಅವಾಗ ಕನ್ಸುತ್ತು ಅವಾಗ ಒಂದ್ ಎರಡ್ ದಿನ ಮೂರ್ ದಿನ ಮುಂಚ್ರ್ತೀವಿ ಆಬಡ್ವಿ ಅಷ್ಟೇ
ಹಾ ಸರಿ ಹಾಗೆ ಹೇಳಿ ನೋಡೋಣ ಬರೋಣ
ನಿಮ್ಗೆ ಒಂದ್ ವಾರ ಮುಂಚೆರಿ ಡೇಟ್ ಎಲ್ಲ ಫಿಕ್ಸ್ ಮಾಡಷ್ಟ ಒಂದಲ್ಲ ನಾವಿಲ್ಲ
ಮತ್ತೆ ಡೇಟ್ ಫಿಕ್ಸ್ ಮಾಡಿ ಎರದಾನನೆ ನಮ್ಗು ಇಲ್ಲಿ ಅಡ್ಜಸ್ಟ್ ಆಗುದು
ಹೂ ಹೂ ಓಹ್ ಹಂಗಂತೀರಾ ಹಂಗ ಹಳ್ತಿದ್ದೀರಾ ಹಾ
ಹಾ ಹೌದು
ಹಂಗಂದ್ರೆ ಸರಿ ಬಿಡಿ
ನೀವ್ ಏನಂತ ಫಿಕ್ಸ್ ಮಾಡ್ಬಿಟ್ಟೆಲ್ಲಿ ಆಯಿತು
ಚೆನ್ನಾಗಿರುತ್ತೆ ಬಸ್ಸಲ್ಲಿ ಹೋಗೋಣ ನ ವೈಗಿ ಕಲಬೇಡ
ಇಲ್ಲ ಇಲ್ಲ ಬಸ್ಸಲ್ಲೇ
ಬಸ್ಸಲ್ಲ ಜಾಡ ಈಗ ಮೂರ್ ಜನ ಮಾತಾಡ್ಕೊಂಡು
ಹಾ ಸರಿ
ಚೆನ್ನಾಗಿ ಹೋಗಿದ್ ಬ ಖುಷಿ ಖುಷಿಯಿಂದ ಹೋಗಿದ್ ಬರೋಣ ಸಂತೋಷದಿಂದ ಹೋಗಿದ್ ಬರೋಣ
ಹ್ಮ್ ಕೊಂಡ್ರೆ ಹ್ಯಾಪಿ ಆಗಿದೆ ಬಂತೆೆ ಏನ್ ಮಾಡೋದು
ರೀ
ಹೌದು ಚೆನ್ನಾಗಿರುತ್ತೆ
ಏನು ತಗೋಬರ್ಬಾರ್ದ್ ಮನೆಗೆಲ್ಲ ಚೆನ್ನಾಗ್ ತಿನ್ಕೊಂಡು ಚೆನ್ನಾಗಿ ಏನ್ ದುಡ್ರಿ ನನ್ಗೂ ದು ಹ್ಮ್ ಅಲ್ಲಿರೋ ದುಡ್ನ ಅಲ್ಲಿ ತೀರ್ಸ್ಕೊಡ್ಬೇಕು ಮನ್ಯಾಗಲ್ಲ ನ್ ತರ ಬರದ್ ಕಣ್ರೀ ಇ ತಗ ಬರ್ಬೇಕು
ಹ್ಮ್
ಹ್ಮ್ ಹ್ಮ್
ಖುಷಿಯಾಗಿ ಸಂತೋಷವ ಇದ್ರೆ ಹೋಗದೇ ಅದಕ್ಕೆಲ್ವಾ ದೇವ್ರ ನೋಡ್ಕೊಂಡು ತುಂಬಾ ದೇವ್ರ ನೋಡ್ಕೊಂಡು
ಪೂಜೆ ಮಾಡಡ್ಬೇಕಲ್ವಾ.
ಹ್ಮ ಪು.
ಹಾ ಆಯ್ತು ಹಾಗಾದ್ರೆ ಮಾಡ್ಸ್ಕೊಳಣ.
ಹ.
ಮಾಡ್ಕೊಂಡ್ರೆ ಅವ್ರವ್ರ ಮನೆಾಗ ಎತ್ ಕುದೂರು ಬಿದಲ್ವಾ.
ಬಿಡ್ರಿ ಒಂದ್ ಪೂಜೆ ಮಾಡ್ಕೊಂಡರು ಮೂರ್ ಜನ ಮನೇನ್ ಚೆನ್ನಾಗ್ ಇಲ್ಲಿಅಂತ ಪೂಜೆ ಮಾಡ್ಕೊಂಡು ಯಾಕ್ರೀ ಬೇರೆ ಬೇರೆ ಮಾತಾಡ್ತಿದೀರ ನೀವು.
ಹಾ ಹಾ ಹಂಗ. ಸರಿ ಸರಿ.
ಒಂದೇ ಸೇರ್ ಚಂದ್ರೆ ಮೂವರು ಒಂದೇ ಕುಟುಂಬ ಅಂತ ಇರ್ತ ಅದ್ರಲ್ಲಿ.
ಹ್ಮ್. ಹಾಗಾದ್ರೆ ಸರಿ ಬಿಡಿ ಹಂಗೆ ಮಾಡೋಣ
ಅಲ್ಲೇ ಕಾಯಿ ಓಡತಿನ್ಕ ಬಿಡಮ್ಮ ಅವನು ಮ. ದೂಪ ಂದ ಸಾಕು ವಿಭೂತಿ ಧೂಪ ತಗ ಬಂದ್ರೆ ಹ್ಮ್ ಆದ್ರೆ ಅಂತಿರ್ತಿದ್ದೀರಾ.
ಹೇಳಿ.
ನಾಡೀತ್ರ ಎಲ್ಲ ಬಿಡಿ ಬರ.
ಹಾ ಹೋಗೋಣ ಅದ ಏನ್ ಪ್ರಾಬ್ಲಮ್ ಇಲ್ಲ. ಹಲೋ.
ಆಮೇಲೆ ನಂದನ್ ಗುಡ್ಗ ಒಂದಿನ ಹೋಗೋಣ.
ನಂಜುನ್. ಬೆಟ್ಟಕ್ ಸಹ ಹೋಗ್ಬೋದು ನಂಜನ್ಗೂಡುಗೆಲ್ಲ ಹೋಗೋದ್ ಡೌಟೆ.
ಏನ್ರೀನ್ ಚಾಮರಾಜನಗರ ಇದ್ಕೊಂಡು ನಗರನ ನೋಡಲ್ಲ ಅಂತಿದೀರಾ ನೀವು.
ಹ ಅದು ಹೋಗದ ಡೌಟೆ ನೋಡೋಣ.
ಮದು ನಂಜುೇಶ್ವರ ನೋಡಲ್ಲಿದ್ದೀರ
ಅಲ್ಲಿ ಅಷ್ಟ್ ದೂರ ಬರಕ್. ಇದು ಡೌಟೇ. ಬೇಕಾದ್ರೆ ಬೆಟ್ಟಕ್ಕೆ ನೋಡ್ಬೋದು. ಹ್.
ಇನ್ನುೂ ಧರ್ಂಸ ರೈತ್ಯ ನಂಜನಗೂಡು ಕೂಡ ಐತೆ
ಹ್ಮ್.
ಹ್ಮ್ ಏನನಾಯ್ತು.
ಸರಿ ಬಿಡಿ ಎಲ್ಲದಕ್ಕ. ಕೂ ನಮ್ಮ್ ಹಸ್ಬೆಂಡ್ ನ ಪರ್ಮಿಷನ್ ಕೇಳ್ಬಿಟ್ಟ ಅವ್ರನು ಜೊತೆಗೆ ಕರ್ಕೊಂಡ್ ಹೋಗೋಣ.
ಅ.
ಹ ಬರಲ್ವಾ ಹಲೋ ಯಾಕೆ ಕೆಮ್ ಬರುತ್ತೆ?
ನಾನು ಅದ್ಕೆ ಹೋಗ್ತಿದೀನಿ ಬೇಡ.
ನಾನ್ ಬೇಡವ ಯಾಕೆ?
ಇಲ್ಲ ಇಲ್ಲ ನೀವು ನಿಮ್ಮ ಗಂಡನ ಜೊತೆ ಬರ್ಬೇಕಂದ್ರೆ ನಮ್ಮ ಜೊತೆ ಎದ್ದಕ ಹೋಗೋದು ನೀವು.
ಜೊತೆನೆ ಬರ್ಬೇಕು.
ಅಲ್ಲಾ ನೀವೇ ತಾನೆ ಇವಾಗ ಹೇಳಿದ್ದು ನನ್ನ ಗಂಡನ ಕರ್ಕೊ ಬರ್ತೀನಿ ನನ್ನ. ಗಂಡನ್ ಕೇಳ್ಬಿಟ್ಟು ಬರ್ತೀನಿ ಅವ್ರ ಒಪ್ಗೆ ಬೇಕು. ಏನ್ ಕ್ರಿಸ. ಸೇಫ್ಟಿ ನಾವ್ ಇರ್ಬೇಕ. ನಿಮಗ ಏನ್ರಿ ಸೇಫ್ಟಿ ಇರೋದೇ ಎರಡ್ ನಳ್ಳಿ ಮೂಳೆ ನಿಮ್ಮ ಹತ್ರ ಎರಡ್ ನಳ್ಳಿ ಮೂಳೆನ ಬ್ಯಾಗ್ ಹಾಕೊಂಡ್ರ ಮುಗಿತಪ.
ಹೌದಾ ಹಾಗಾದ್ರೆ ಹಂಗೆ ಹಾಕೊಂಡ್ ಹಂಗೆ ಕರ್ಕೊಂಡ ಹೋಗಿ. ಹೆಂಗಿದ್ರು ಬಸ್ ಚಾರ್ಜು ಇರಲ್ಲ.
. ನಮ್ದು ಫ್ರೀ ಬಸ್ ಕಣ್ರೀ..
ಓ ಇನ್ನು ಇದಿಯಾ?
ಹ್ಮ ಇನ್ ಇದೆ.
ಹ ನಾನ ಇನ್ನುೂ ಆಧಾರ್ ಕಾರ್ಡೆೇ ಮಾಡ್ಸಿಲ್ಲ.
ಯಾ ಹಳೆ ಆಧಾರ ಕಾರ್ಡ ಇದ್ರ ಸಾಕಕಣ್ರಿ.
ಇನ್ನುೂ ಮಾಡ್ಸಿಲ್ಲ ಮಾಡಸ್ಬೇಕು. ಹಾಳೇದ ಏಲೋ ಆಹಾ ಇಲ್ಲ. ಎಲ್ಲೋ ಹಾಳಾಗೋಯ್ತು ಮಾಡ್ಸಬೇಕು.
ಏನ್ ರೀ ಇಂಡಿಯ ಭಾರತದಲ್ಲಿ ಇದಕೊಂಡು ನೀವು ಆಧಾರ್ ಕಾರ್ಡ್ ಇಲ್ಲ. ಇರಲ್ಲ ಏನ್ರಿ.
ಗೋತ್ತಲ್ಲಾ ಅದ ಎಲ್ಲೋ ಹಾಳಾಗೋಗಿದೆ ಮತ್ತೆ ಮಾಡಸ್ಬೇಕಲ್ಲ.
ಇಂದ. ಎ ಅದ್ರ ನಂಬರು ಇಲ್ವಾ ಸಹ ನಿಮ್ಮ ಹತ್ರ?
ನಲ್ಲಿ ಮುಳನೆಲ್ಲ ಬ್ಯಾಗ ಒಳಗಡೆ ಹಾಕೊಳ್ಳಿ ನಾನ್ ಹಂಗೆ ಬರ್ತೀನಿ.
ಏನ್ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಏನಾಯ್ತು? ಇ ಪಾನ್ ಕಾರ್ಡು ಮೇಲೆ ವೋಟರ್ ಐಡಿ ಕಾರ್ಡ್ ಇದ್ರೆ,
ಓಟರ್ ಐಡಿ ಇವತ್ತು, ಮಾಡ್ಸಕ್ ಕೊಟ್ಟಿದೀನಿ ಆದ್ರೂ ಇನ್ನುೂ ಬಂದಿಲ್ಲ.
ಏನ್ರೀ ನೀವಲ್ಲಾ ಪ್ರಜೆ ಕಣ್ರಿ ಭಾರತಡಿ ಪ್ರಜೆ ಕಣ್ರಿ.
ಭಾರತ ಪ್ರಜೆನೆ ಅದ ಇನ್ನು ಬಂದಿಲ್ವಲ್ಲ. ಯಾವ್ದನು ಎಲ್ಲಿ ಮಾಡ್ಸ? ಇದೀನಿ.
ಮಾತಾಡ್ಬಿಟ್ಟೆ ಕಣ್ರೀ.
ಹ
ಸರಿ ಕೇಳ್ತಾ ಇಲ್ಲ ನಿಮ್ಮ್ ವಯ್ಸು ಹಲೋ ಹ ಕೇಳಸ್ತಿದೆ ಏನ್ೀ ಕ ಇದೆ ಕನ್್ರಿ
ಹಾ ನನ್ಗೂ ಕೆಲ್ಸತಿದೆ ಮಾತಾಡಿ
ಅಲ್ಲಾ ಏನ್ರಿ ಈ ತರ ಅಂದ್ಬಿಟ್ರಿ ನೀವು ಭಾರತದ ಪ್ರಜೆ ಕಣ್ರಿ ನೀವು ಪ್ರಜೆ ದು ನಿಮ್ಮ ಮತನ್ನ ನೀವು ಚಲಾಯಿಸ್ಬೇಕಲ್ವಾ
ಕೊಟ್ಟಿದ್ದೀನಿ ಇನ್ನು ಬಂದಿಲ್ವಲ್ಲ ಇವಾಗ ಜಸ್ಟ್ ಮಾಡ ಒಂದು ಒಂದು ತಿಂ್ಗಳಾಗಿರ್ಬೋದಪ್ಪ ಇನ್ನೂ ಪೋಸ್ಟಲ್ ಬರುತ್ತೆ ಅಂದರೆ ಬಂದೇ ಇಲ್ಲ
ಒಂದ್ ನಿಮಿಷ ನಿಂ್ ಮತ ಚಲಾವಣೆ ಹಾಕೊಂಡು ನಿಂಗೆ ಎಂಟು ವರ್ಷ ಇದೆ
ಪೋಸ್ಲ್ ಬರುತ್ತೆ
ಎಂಟು ವರ್ಷದಲ್ಲಿ ಒಂದ್ ವತೇನ ಹಾಕಿಲ್ಲ ಅಂತಿದೀರಲ್ಲ ಏನ್ರಿ ನೀವೆಲ್ಲ ಪ್ರಜೆ ಏನ್ ರಿ
ಹೇ ಹೋಟಲ್ ಹಾಕಿದೀನಿ ಕಮ್ಮ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಮಾಡಸಕ ಹಟ್ಟಿರದು ಡ್ಯಾ ಹ ಹ್ಮ್ ಅದೆನ್ನುೂ ಬಂದಿಲ್ಲ ಅಂದಿದ್ದು
ಹೌದೌದು
ಓಟರ ಐಡಿ ಹೋಗಿ ಇನ್ನುೂ ಮಾಡ್ಸ್ತಿರ್ ಈಥರ ಮಾಡ್ಿಸಿಿ ಎಕ್ಸ್ಚೆಂಜ್ ಮಾಡಕ್ ಕೊಟ್ಟಿದೀನಿ ಇನ್ನೂ ಬಂದಿಲ್ಲ
ಸರಿ ಬಿುಡಿ ನೀ ನೋಡ್
ಹ್ಮ್ ಬಂದೇ ಇಲ್ಲ ಈ ಅಷ್ಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ ನಾವು ಪೋಸ್ಟ್ ಮೆನ್ ನನ್ನು ಕೇಳ್ದಿದೆ ಇನ್ನು ಬಂದಿಲ್ಲ ಅಂದ್ರು ಬಂದ್ರೆ ತಂದ್ ಕೊಡ್ತೀನಿ ಅಂದ್ರು ಹಾ
ಹ್ಮ್ ನೀವು ಎಲ್ಲಿ ಆ ಐಡೆಂಟಿ ಕಾರ್ಡ್ ಚೇಂಜ್ ಮಾಡಸ್ಬೆಕಂಡ್ರೆ ಎಲ್ ಮಾಡಿಸ್ತೀರಾ ಅಂಗನವಾಡಿಲಾ ಇಲ್ಲ
ಇಲ್ಲ ನನ್ ಇವಾಗೆಲ್ಲಾ ಕಂಪ್ಯೂಟರ್ ಸೆಂಟರ್ಲ್ಲೇ ಮಾಡ್ಸ್ಕೊಬಿಡ್ತೀವಿ ನಾವು
ಕಾಂಪ್ಯೂಟರ್ ಸೆಂಟರಾ ನಾವು ಅಂಗನವಾಡಿ ಮಿಸ್ ಹತ್ರ ಮಾಡ್ಸ ಕೊೊಟ್ವಿಯ
ಮಾಡ್ತಾರೆ
ಹಾ ಕಂಪ್ಯೂಟರ್ ಸೆಂಟರ್ಲ್ಲಿ ಮಾತ್ರ ಬೇಗ ಕೊಬಿಡ್ತ
ಡ ಅದಿನೈ ದ ಅ ಒಂದ್ ತಿಂಗಳೊಳಗಡೆ ಬಂದ್ಬಿಡುತ್ತೆ
ಹೌದಾ ನಂದು ಒಂದ್ ತಿಂಗ್ಳ ಆಯ್ತು ಮಾಡ್ಸಟ್ಟ ಬಿಲ್ಲ ಇವಾಗ ಅಲ್ಲಿ ಮಾಡ್ಸಬಿಟ್ಟು ಮತ್ತೆ ಕಂಪ್ಯೂಟರ್ ಸೆಂಟರ್ ಅಲ್ಲಿ ಮಾಡಿದ್ರೆ ಏನು ಆಗಲ್ವಾ
ಅದಲ ಏನಿಲ್ಲ ಕಣ್ರಿ ಅದು ನವೆ ಬರೋದ ಸೇರುತ್ತಲ್ಲ ಪಟ್ಟಿ ಒಳಗಡೆನೆ ಸೇರುತ್ತೆ
ಏನ್ ಪ್ರಾಬ್ಲಮ್ ಇಲ್ವಾ
ಅಲ್ಲನು ಅಲ್ಲ ಏನು ಅ
ಹಾ ಸರಿ ಹಾಗಾದ್ರೆ ಮಾಡ್ತೀನಿ ಬಿಡಿ
ಹು
ಹ್ಮ್
ಹ್ಮ್
ಹ